ಅಲೋ ಹಾ ಹೇಳಪ್ಪಾ ಹಲಿ
ಅಲ್ಲಾ ೋನ್ಚ್ಚದ
ಹಾ ಇಲ್ಲಲ್ಲ ಅಗಳೇ ಹಚ್ಚಿದ್ದೆ ನಾನು ಫೋನು ನಿಮ್ ಮನಸ ಬಿಜಿಯ ಯಾರೋ ಸಣ್ಚುಕಳತಿದ್ರು ಇಲ್ಲಪ್ಪಾ ನಮ್ಮ ಅಮ್ಮ ಹೊರಗು ಇದ್ರ ಅಂದ್ರು ಎ
ಎಲ್ಲ ಮಳದವರ ನಮ್ಮ ಮಕ್ಕನ ಮಗ ಫೋನ್ ಅವ್ನ್ ಕೈ ಆಗತ್ತ ಾ ಗೇಮ್ ಗ ಮಾಡ್ತಿದ್ದ ಫೋನ್ ಚಾರ್ಜ್ ಇಟ್ಟ ಹೋಗಿದೆ ಅದಕ್ಕೆ ಲೈಟ್ ಹೋಗಿತ್ತಲ್ಲ ಅವಂಗ ಕಿತ್ತಗೆಸ ಅವ್ನು ಏಮ್ ಮಾಡಡ್ತಿದ್ದ ಹಂಗಾಗಿ ಮೋಸ್ಟ್ಲಿ ಯಾವಾಗ ಫೋನ್ ಹಚ್ಚಿದ್ದ ನೀನು ಅವನ ಹತ್ತಿದ್ದಾನ
ಹೌದು ಅದೇ ತಿಳ್ಕೊಂಡ ನಾನು ಎಲ್ಲಿ ಹೋಗಿರ್ಬೋದು ಹೊರಾಗ ಅದ ಚುಕ್ಕಳ ಫೋ ಚುಕ್ಕಳಾಯ ಫೋನ್ ಕೊಟ್ಟ ಹೋಗಿದ್ದೇಾನನೆ ಳ್ಕಂಡೆ ಹ್ಮ್ ಮತ್ತೆೇನಪ್ಪ ಆರಾಮದಾ ಏ ವಿಷಯ ನಮ್ದು ತೆಿಬೇಕಂದ್ರೆ ಎಲ್ಲಾ ವಿಷಯ ಇರ್ತದ ಬಿಡು ನಾವು ಹಂಗೆ ಡೈಲಿ ಮಾತಾಡ್ತಿೀವಿ ಅದಲ್ಲಾ ಹಂಗೇನಿಲ್ಲಾ ಈ ಮನೆಯಲ್ಲ ಎಲ್ಲ ಆರಾಮ ಇದಿದ್ದಾರೆ ಅಲ್ಪ ಹುಡುಗರು
ಏ ಎಲ್ಲಾರ ಆರಾಮದಾರ್ ನೋಡಪ್ಪಾ ನಿಮ್ ಕಡೆ ಹೆಂಗ ಅದಾರೆ ನಿಮ್ ತಂದೆ ಹೆಂಗ ಅದಾನ ಪಾಪ ನಿಮ್ ಚಲೋ ಮನುಷ್ಯ ನಿಮ್ ತಾಯಿ ಅವ್ರ ಚಲೋ ಮನುಷ್ಯ ಅವರು ರಾಮದಾರ ಅವರುನ
ಹ ಆರಾಮ ಅದ ರ ಪಲ್ಲ ಆರಾಮ ಅದ ನೋಡ
ಇ ಸತೆ
ಮತ್ತೇನೆಲ್ಲ ವಿಶೇಷತೆ ಹ ಅದೇ ನೀ ಏನು ಬೈಕ್ ತಗೋಬೇಕ ಅಂತೇತಿದ್ದ ಅಲ್ೋ ಬಾಳ ದಿನಲ್ಲಸ ನಾಕ್ ಎಟ ದಿನಲ್ಲಐ ತಗೋಬೇಕು ತಗ ತೋಂದಿಯಾ ಕಂತ ಮಾಗ ತೊಂದಿಯಏನ ತೋಂದಿಲ್ಲ
ಏ ನ ತೊಗೊಂಡಿಲ್ಲೋ ಇನ್ನು ನಾನ್ ಸುಮಾರು ಆರು ತಿಂಗ್ಗಳ ಆಯ್ತದ ಪ್ಲಾನ್ ಮಾಡಿಿಂದದು ನಾನ್ ಹಿಂಗಗೆ ನೋಡು ಪ್ರತಿಿಯೊಂದ್ ಕೆಲ್ಸ ಆಗ್ಲಿ ಹೆಂಗ ಆಗ್ತದಂದ್ರ ಆ ಪ್ಲಾನ್ ಮಾಡ್ತೀನಿ ಬಟ್ ಅದ್ರ ತಕ್ಕ ಎಫರ್ಟ್ ಆಗ್ ಆಗ್ತನ ಇಲ್ಲ ಅಂತಲ್ಲ ಬಟ್ ಅದು ರೊಕ್ಕದಲ್ಲಿ ಆಗ್ಲಿ ಏನಾಗ್ಲಿ ಆಯ್ತ ಅದು ಮತ್ತ ಹಿಂಜ ಇರ್ತದ ನಡೆ ಪೇರ್ಲ್ ಬಿಡ ಅಂತ ಬಿಟ್ಬ ಬಿಡ್ತಾನೆ ಮತ್ತ ಅದು
ಹೌದು ಇದ ಪ್ಲಾನ್ ಮಾಡ್ತೀಯಾ ಆ ಪ್ಲಾನ್ ನೀನು ಎಕ್ಸಿಕ್ಯೂಟ್ ಮಾಡಲ್ಲ ಇಷ್ಟೇ
ಹೌದೌದು ಇಲ್ಲ ಹಂಗೆ ಹಾಗೇ ನೋಡೋದು
ಹ್ಮ್ ಮತ್ತೆ ಯಾವಾಗ ತಗೋಬೇಕೇಿ ಈವರ್ ಸತೋತಿಯ ಅಾನನ್ ಮುಂದಿನ ವರ್ತೋತಿಯ
ಏ ಇಲ್ಲ ಇಲ್ಲ ಎನಿ ಕಂಡೀಷನ್ ಈ ವರ್ಷ ತಗಲೇಬೇಕು ಏನೇನ ಆದ್ೂನು ಲೋನ್ ಅನ್ನ ಹೆಚ್ಚ ಸಹಿತ ನಾನ್ ತಗೊತೀನಪ್ಪಾ ಬೈಕ್ ಇಲ್ಲ ಅಂದ್ರೆ ನಮ್ಗೆ ಓ ತಿರಿಗಿಡ ಕಾಯ ಮಂದಿನ ಎಷ್ಟ್ ದಿನ ಎಷ್ಟು ಎಷ್ಟ್ ದಿನ ಅಂತ ಕೇತೋ ಅವ್ರ ಸುಮನೆ ಒಂದು ಮೂರು ಕಿಲೋಮೀಟರ್ ಹೋಗ್ಬೇಕು ಒಂದ ಅರ್ಧ ಲೀಟರ್ ಒಂದು ಲೀಟರ್ ಪೆಟ್ರೋಲ್ ಹಸ್ಬೇಕು ಅವ್ರಿಗೆ ಮತ್ತೆ ಕೊಡ್ತಾರಲ್ಲ ಕೇಳಿದ್ರೆ ಏನ್ ನಮ್ಗ್ ಸಂಕೋಚ ಏ ಇನ್ನೊಬ್ರು ಕೇಳಬೇಕಲ್ಲ ಅಂತಂದು ಅದೊಂದು ನನಗ್ ಬಾಳ ಸಂಕೋಚ ಹಂಗಾಗಿ ನೀ ಮನುಷ್ಯನ್ ಈ ದೀಪಾವಳಿ ಅನ್ನಂತನು ತಗಲೇಬೇಕು
ಇಲ್ಲ ಇಲ್ಲ ತಗೋ ತಗೋ ಅದ್ರಾಗ ಏನಾದ್ ನೋಡಿ ಈಗ ಈಗ ನೀನು ಬೈಕ್ ತಗೋಬೇಕಂತ್ರ ನೋಡು ಸ್ಪ್ಲೆಂಡರ್ ಯಾಕಂದ್ರೆ ಶೈನ್ ತ ಯಾಕಂದ್ರೆ ಅವು ಮನಿ ಬೈಕ್ ಮನಿ ಮಗ ಮಕ್ಕಳ ಇದ್ದಂಗ ಇರುತಾವ ಬೈಕ್ಗಳು ಮನ ಕೆಲ್ಸಕ್ಕೆ ಎಲ್ಲ ಉಪಯೋಗ ಆುತ್ತೆ ನೀನು ಮತ್ತುತ್ತ ಬೇರೆ ತರ ನಾನು ಎನ್ ಎಸ್ೋತೀನಿ ಪಲ್ಸರ್ ತೋತೀನಿ ಎಂ ಿ ತೋ ತಿನ್ನೀ ಆ ಜಡ್ಡಿ ಎಸ್ತೋತನಿ ಇಂತವಲ್ಲ ಏನ್
ಏ ಅಂತವೆಲ್ಲಾ ಯಾವ್ದೆ ಕಾರಣ ಕಾಸಿಲ್ಲ ನಾನು ಕ್ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಮಗ ನನಗೇನು ಒಂದು ಸಣ್ಣ ಸ್ಪೆಂಡರ್ ಗಾಡಿ ಏನಂದ್ರ ಅದಕ್ ವ್ಯಾಲ್ಯೂ ಅದ ಸ್ಪೆಂಡರ್ ಅನ್ನೋದು ಆ ಸ್ಪೆಂಡರ್ ಗಾಡಿ ನನ್ನ ಆ ಈಗ ಎಲ್ಲಾ ಎಷ್ಟೋ ಜನ ಆ ಖರ್ಚು ಮೋಡಿಗೇಷನ್ ತಗೊಂತಾರೆ ಅಲ್ಲ ಅಂತಲ್ಲ ಈಗ ನನ್ಗ್ ಅನುಕೂಲ ಆಗ್ತದ ನಮ್ ಮನಿಗೆ ಅನುಕೂಲ ಆಗ್ತದ ಈ ಸ್ಪೆಂಡ ಸ್ಪೆಂಡರ್ ಅಂದ್ರೆ ಸುಮ್ನೆ ಅಲ್ಲ ಅದು ಮೈಲೇಜ್ ಕೊಡ್ತದ ಸುಮಾರು ಎಲ್ಲಿನ ಆ ಟ್ರಿಪ್ ಸಹಿತ ಹೋಗ್ಬಹದು ಇರಾ ಹ ಹೊಟವಾ ನೀನ್ ಅಂದ್ಯಲ್ಲ ಮನಿ ಮಗನ್ ತರನ ನೋಡ ಅದುನ್ನಾ
ಹ್ಮ್ ಹ್ಮ್ ಅದೇ ಹೇಳತೀನಪ್ಪಾ ನಾನು ಯಾಕಂದ್ರೆ ಈಗ ನಮ್ ನಮ್ ತಮ್ಮವರು ನಮ್ ತಮ್ಮನು ಮತ್ ಒಂದ್ ಕೆಸಿ ಎಮಟಿ ನೋಡಿ ಈಗ ಅದೇ ಅವ್ನ್ ಎಂಮ್ಟಿ ಗಾಡಿ ತೊಂದಾನೆ ಮೂ ಎಷ್ಟು ಎರಡ್ ಲಕ್ಷದ ಎಂಬತ್ ಸಾವಿರ ಕೊಟ್ಟು ತೊಂದಿಂದಾನೆ ನೋಡ ಓ ಒಂದ್ ತಿಂಗಳುಬ್ ಇಂಟ್ರೆಸ್ಟ್ ಬಂತು ನಡ್ಸಲಾಕಿ ಮನೇಲಿ ಬಿಟ್ಟಿದ್ದ ನೋಡ್ ಅದು ಯಾರು ತೋಗೊತ್ತಾರ್ ಯಾರ
ಅಲ್ಲ ಅವ ಅದಕ್ಕ ಆ ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಹಾಕ್ಸಿ ಏನಾದ ಇಲ್ಲಾ ಸಾಲನೆೇ ಮಾಡ್ಕ್ಯಾಬಕು ನೋಡ್ ಅದು
ಸಾಲನಾ ಮನ್ಷ್ಯ ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಬಡೋವ್ನೆ ಆಗಿ ಬಿಡ್ತಾನ ಗಾಡಿದಾಗೆ ಅವ
ಮತ್ತ ಅದ್ರಾಗೆ ಈಗ ನೋಡ್ತಿ ಪೆಟ್ರೋಲ್ ರೇಟ್ ಮುಕ್ಲರಿ ಹಂಗ್ ಆಗ್ಯದ
ಹ ಮತನಾ ಅದಿಕ್ಯಗೆ ಅದುನ್ನ್ ಮತ್ ಏನ್ ಮಾಡ್ತಿಪಾ ಅದಕಲ್ಲೇ ಯಾವ್ ಯಾವಾಗ್ ಯಾವದಾದ ನೋಡ್ ನೋಡು ಮನ್ಷ್ಯ ಆದೋರು ನಮ್ಗ್ ಉಪಯೋಗ ಆಗುವ ವಸ್ತುನೇ ತೋಗೊ ಬೇಕ್ ಈಗ ನೋಡಾ ಓ ಅದು ಸ್ಪ್ಲೆಂಡರ್ ಬೈಕ್ ಅಂದ್ರೆ ಸುಮಾರ ಹೋಗ್ಲುತ್ತಳ್ದ್ಯ ಯಾವ್ದು ಅದ್ರ ಮ್ಯಾಗ್ ನೋಡು ಒಂದು ಕ್ವಿಂಟಲ್ ನೀನು ಅದು ಮೇವನ್ನು ಹೊರಿ ಹಾಕ್ ಓ ಅದು ಸಪ್ಪಿ ಹಾಕು ಮೂವರಿಗ ಹೆಣ್ಮಕ್ಳಿಗ್ ಕರ್ಕೊಂಡ್ ಹಾಕು ಹೆಂಗನ ಯಾಯ್ ಯಾ ಈಗ ನಾನು ಎಂತ ಒಟ್ಟು ಎಂತ ವಜ್ಜಿ ಸಾಮಾನ್ ಹಾಕು ಎಲ್ಲ ಹೊರ್ತದ್ ಗಾಡಿ ಹಾ ಮತ್ತೆ ಗಡ್ಡಿ ಗಾಡಿ ಮಸ್ತ್ ಅದ್ ಪಾ ಅದು ಮೈಲಾಾಜ್ ಎಷ್ಟ್ ಶನ್ಟ ಸುಮ್ನೆ ಎಲ್ಲ ಅದ್ ಈಗನ್ ಈಗಂತಲ್ಲದು ನೈಂಟಿ ಅವಾಗ ಹತ್ತೊಂಬತ್ ನೂರಾ ಹಾ ಎಂಬತ್ತೋಳ್ ವರ್ಷ ಅವವಾಗಿನ್ ಕಾಲದಾಗ ಸ್ಪ್ಲೆಂಡರ್ ಅಂತ ಗಾಡಿ ಇತ್ತದು ಆ ಇನ್ನಾದ್ರೂ ಆ ಗಾಡಿ ಚಾಲ್ತಿಿಯಲ್ಲಿದೆ ಅಂದ್ರೆ ಗೊತ್ತ ಮಾಡ್ಕನಿ ಯಾವ ರೀತಿ ಅದು ಬ್ರಾಂಡೆಡ್ ಗಾಡಿ ಇದೆ ಅಂತ
ಮ್ಚ್ಚ್ ಇಲ್ಲ ಇಲ್ಲ ಇಲ್ಲ ಕರೆ ಅದ ನಿಂದ್ನೂ ನಾನು ಅದೇ ಡಿಸ್ಕಸ್ ಇತ್ತು ಬಟ್ ಬಾಳ ಡಿಸ್ಕಸ್ಸೇ ಮಾಡಿನ್ ನಾ ನಾನು ಪ್ರತಿಯೊಬ್ಬರು ಈಗ ಊರಲ್ಲಿ ಸುಮಾರು ನಾಲ್ಕರಿಂದ ಐದು ಮಂದಿ ಗಾಡಿ ತಗೊಂಡರೆ ಓಂಡಾಶೆ ಇಂದ ತಗೊಂದಾರೆ ಒಂದು ಮೂವರು ಓಂಡಾಶೆ ಇಂದ ತಗೊಂದಾರೆ ಒಂದಿಬ್ರು ಸ್ಪೆಲ್ನಡರ್ ಗಾಡಿ ತಗೊಂದಾರೆ ಅವರುನು ಪ್ರತಿಯೊಬ್ಬರುನು ನಾನು ಹೋಗಿ ಕೇಳಿದಾಗ ಏನಂತ ಹೇಳಿದ್ರು ನೋಡು ನೀನ್ ಯಾವದೇ ರೀತಿಯ ದುಡ್ ದುಡ್ಡ ಖರ್ಚು ಮಾಡಿ ಸುಮ್ನೇ ಅನಾವಶ್ಯಕ ವಾಗಿ ಖರ್ಚು ಮಾಡಿ ಸುಮ್ನೆ ದೊಡ್ಡ ಬೈಕ್ ಮಾತ್ರ ತಗೋಬೇಡ ಯಾಕ ಹೇಳ್ದ್ರೆ ಎದಕ್ಕೆ ಯೂವ್ಸ್ ಇಲ್ಲ ಅದು ಸುಮ್ನೆ ಸೋಕಿಗ್ ಅದು ಈ ಪೆಟ್ರೋಲುನ್ನಾ ಹಾಕ್ಸಬೇಕಾ ಸುಮ್ನೆ ತಿರ್ಗಾಡಿ ಬಂದ್ರು ಒಂದ್ ಒಂದೂವರೆ ಲೀಟರ್ ಹಂಗ ಹೋಗ್ತತೆ ಈ ಸ್ಪೆಂಡರ್ ಅದ ಮನೀಗ್ ಅನುಕೂಲ ಆಗ್ತದ ಹೊಲ ಮನಿಗೆ ಅನುಕೂ ಕೂಲ ಆಗ್ತದ ಬೇರೆಯವ್ರು ಯಾರು ಹಯ್ಯಕುನ ಅನುಕೂಲ ಆಗ್ತದ ಮಹಿಲೆ ಸಹಿತ ಚಲೋ ಕೊಡತದ ಹಂಗಾಗಿ ತಿಳಿಸಿ್ ಬುದ್ಧಿ ಹೇಳಿದ್ರರು ಅವ್ರನ್ನ ನನಗ ಅವಾಗಿಂದ ಆಯ್ತು ನಿನ್ ಟೆಂಕ್ಷನ್ ಸ್ಪೆಂಡರ್ ಇಲ್ಲಾ ಅಂದ್ರ ಇದು ಹೊಂಡಾ ಶೈನ್ ಅದೇ ತಗೋಬೇಕಂತ ಆಸೆ ಐತೆ ನೋಡಪ್ಪಾ
ಹ್ಮ್ ತೋಗೊ ತೋಗೊ ತೋಗೋ ಅದೇ ಸ್ವಲ್ಪ ನಾನು ಸ್ವಲ್ಪ ಓ ಹೋಟೆಲ್ ಸ್ವಲ್ಪ ಹೊಟಲ್ ಅಂತ ಹಾಕ್ಬೇಕಾದ್ ಮಾಡಿದಪ್ಪ ಸ್ವಲ್ಪ ಯಾಕಂದ್ರೆ ಅದು ನಮ್ಮ ಮನಿ ಒಲಾನು ಸ್ವಲ್ಪ ಟ್ರೈನ್ ಹೋಗಿದ್ರ ರೊಕ್ಕ ರೊಕ್ಕ ಬಂದವಲ್ಲಾ ಸುಮ್ಮನೆ ಮನ್ಯಾಗುನು ಯಾಕ್ ಕೊಡ್ಬಕು ಒಂದ ಸ್ವಲ್ಪ ಹೋಟೆಲ್ ದೊಡ್ಡ ಖಾನಾವಳಿ ಹೋಟೆಲ್ ಹಾಕ್ಬಕಂತ ಮಾಡಿ ಅದು ಸ್ವಲ್ಪ ಹೆಂಗಪ್ಪ ಅದು ಆ ಆ ಎಲ್ಲ ಹಾಕಿರಲ್ಲ ಲಾಭ ಇದೆಯಾ ಅದರಲ್ಲಿ
ಲಾಭ ನೋಡತ್ತ ನಿನ್ಗದು ಅನುಭವ ಇರ್ಬೇಕಲ್ಲೋ ನೀನು ಎಲ್ಲೇನ ಹೋಗಿ ಹೋಟೆಲ್ ಅಲ್ಲಿ ಸಪ್ ಪ್ಲೇರಾಗಿ ಕೆಲಸ ಮಾಡಿದ್ಯಾ
ಹ ಸಪ್ಲೈರ್ ಆಗಿ ಮಾಡಿದನಿ ಬಿಡ್ಡು ಏನೆಲ್ಲ ಮಿನಿಮಮ್ ಒಂದ್ ಎರಡ್ ತಿಂಗಳನ್ನ ಸಪ್ಲೇರ ಮಾಡಿದೀನಿ್ ಆದ್ರೆ ಸ್ವಲ್ಪ ಈಗ ಹಂಗ ನನಗೂ ಸ್ವಲ್ಪ ಅಡ್ಗಿ ಗಿಡ್ಗಿ ಮಾಡ್ಲಕ್ ಬರ್ತದ ನೋಡು ಒಳ್ಳೆ ಒಳ್ಳೆ ರೀತಿ ರೊಟ್ಟಿನು ಮಾಡ್ತೀನಿ ಇದು ಕಾನಾವಳಿ ರೀತಿ ಆೆ ಮಾಡುತೆಲ್ಲ ಅದಿಕೆಲ್ಲ ನಾ ಅದು ಒಂದ ಕಲೆನು ಆದ್ರಾಗ್ ಯೂಸ್ ಮಾಡ್ಕ್ಯಬೇಕ್ ಮತ್ತ ಮಾಡ್ಲಾಕತ್ತಿನಪ್ಪಾ ಅದು
ಇಲ್ಲ ಬೇ ಈ ಕೆಲ್ಸ ಮಾಡ್ಲಿಕ್ಕ ನೀ ಅಂದಿಲ್ಲ ಎರಡ್ ತಿಂ್ ಆ ಎರಡ್ ತಿಂಗಳಿಂದ ನಿನ್ಗ್ ಬೇಸಿಕ್ ಎ ಜನ ಬಂದಿರ್ತವ ಹಾ ಇದು ಈ ಈ ಆಹಾರ ಮಾಡಿದ್ರ ಹಿಂಗ ಚಲೋ ಅದ ಏನು ಇಡ್ಲಿ ಮಾಡಿದ್ರ ಚಲೋ ಏನ್ ಇದು ಮಾಡಿದ್ರರು ಚಲೋ ಈ ಒಟಾ ಹೋಟಲ್ ಇಡ್ಬೇಕಂತ ಮಾಡಿದ್ ನೀನೊಂದು
ಹಾ ಹೋಟಲ್ ಇಡಬೇಕಂಗ ಹೋಟಲ್ ಅಂದ್ರೆ ಇವು ಬೀ ಕಾನಿ ಕಾವಳಿ ಇ ದೊಡ್ ದೊಡ್ ಸೀಟ ಇಡ್ತಾರಲ್ಲ ಕಾನಾವಳಿ ರೋಿ ಅವ್ರ ರೊಟ್ಟಿ ಕಾನಾವಳಿೋಟಲ್ಲ ಅದೇ ಇಡಬೇಕಂದ ಮಾಡಿನನಪ್ಪಾ
ಏನ ಮಾರಾಯಂದ ರೆಸ್ಟೋರೆಂಟ್ ಇಡ್ಬೇಕುಂತದ
ಏ್ ರೆಸ್ಟೋಂಟ್ಲ್ ಅಷ್ಟೇ ರೊಕ್ಕ ಇಲ್ಲ ನಂಬಲ್ಲಿ ರೆಸ್ಟರೆಂಟ್ ಎಲ್ಲ ಸು್ ಕಳ ಹೋಟೆ ಎ ಇಡ್ಬೇಕು
ಅ ನೀನು ಆ ಬೇಸಿಕ್ಾಗಿ ಎರಡು ತಿಂಗಳು ಮುಗ ಲ್ಲ ಅದ್ರ ತಕ್ ಮಿಟ್ಟಿಗೆಬ ಹೇಳ್ಬೇಕಂದ್ರೆ ಒಂದು ಹೋಟೆಲ್ ಇಡೋದು ಬೆಸ್ಟ್ ಇಲ್ಲ ಹೋಟೆಲ್ದಾಗ ಗೆ ಕಖಾನಾವಳಿ ಒಟ್ಟ ಪ್ಲಸ್ ಹೋಟಲ್ಲ ಕಾನೋಳಿ ಎರಡು ನಡ್ಸೊಂಡ್ ಹೋಗಬ್ ನೋಡಪ್ಪ
ಹಾ ಹೋಟಲ್ ಕ ಕಾನಾವಳಿ ಇರ್ತದೆ ಈ ಕಡೆ ಚೂಡ ಗಿಡ ಮತ್ ಸ್ನಾಕ್ ಅದೂ ಇರ್ತದ ಬಿಡು ಹೋಟೆಲ್ ಕಾನಳ ಎರಡು ಇಡಬೇಕ ಮಾಡಿ ಎನ್ನ ಮೆಗ
ಇಲ್ಲ ಇಲ್ಲ ಹ್ಮ್ ಕರೆಕ್ಟ್ ಅದಾ ಅದು ಅದ್ರದ ಏನ್ ಇನ್ಫಾರ್ಮೇಶನ್ ಬೇಕಾಗಿತ್ತು ನನಗ್ ಹೇಳ ನಾ ಹೇಳ್ತೇನ
ಹಾ ಅದಕಲ್ಲ ಹೆಚ್ಚನ್ ಪಾನೆನಗ ಈಗ ಅದು ಈಗ ನೋಡುುವ
ಈಗ ಅದು ಹೋಟೆಲ್ ಅಂತಿ ನೀ ಹೋಟಲ್ ಎಲ್ಲಿ ಇಡ್ಬೇಕ ಂತ ಮಾಡೀಿ ನೀನ್ ಊರಲ್ಲಿ ಇಡ್ಬೇಕಂತ ಮಾಡಿದಿ ಏನ ನಿ ತಾಲೂಕಿನಲ್ಲಿ ಇಡಬೇಕಂತ ಏ
ಇಲ್ಲ ಇಲ್ಲ ನಮ ಹ್ಮ್ ನಮ್ ಹಬ್ಬಳಿ ಪಾ ಹಬ್ಬಳಿ ಯಾಕ ಸಿಟಿಗೆ ಗಾಡಿಗಳು ತೆ ಡಲ್ಲ ಬಸ್ಗು ಆಗ ಅಲ್ಲೇ ಸೈಡ್ ಇಡಬೇಕ ಅಂತ ಮಾಡಿ ಅೇ ಸ್ವಲ್ಪ ಜಾಗ ಇದೆ ನಮ್ ಸ್ವಂತು ಅಲ್ಲೇ ಇಡಬೇಕಂತ ಮಾಡಿದೀನಿ ಈಗ ಹಓಟಲ್ ಇಡತನಲ್ ನಾನು ಈಗ ಓಟ ಆ ಸ್ಥಳ ನೋಡಿ ಈಗ ಹೋಟೆಲ್ ಇಟ್ಟ ಮ್ಯಾಗ ನೋಡು ಸ್ವಲ್ಪ ರಟ್ಟಿಗಿಟ್ಟಿ ಮಾಡ್ತವಲ್ಲ ನಾ ಈಗ ನಾ ಮಾಡ್ತೀನ್ ಬಿಡು ಈಗ ನಾ ಅಂದ್ರನ ಈಗ ಕೂಲಿ ಹಚ್ಬೇಕಏನ ರೋಟ್ಟಿ ಮಾಡ್ಲಕ್ ಗರಂ ಗರಮ್ ಅಲ್ಲಿ
ಇಲ್ಲ ಇಲ್ಲ ಇಲ್ಲ ಅವ್ರ ಅವ್ರನ್ನ ಹಚ್ಚಬಕ್ ನಾ್ ಮಾಡಿದನ್ನ ಏನ ಆಗಲ್ಲ ಅವ್ರದ್ದ ಅದಂತ ಅದು ಒಂದ ದಿನ ಎರಡ್ ದಿನ ಮಾಡ್ಬೋದು ನಾವು ಈಗ ಸುಮಾರು ಅ ನಾವು ಎಷ್ಟು ದಿನ ದಿನಗಳ ಕಾಲ ಆಾಗಲಿ ವರ್ಷಗಳ ಕಾಲ ಆಗ್ಲಿ ಲ್ಲಿ ಓಟ ನಡೆಸ್ಕೊ ಬ್ದ ಬರೀ ಒಬ್ಬವನೇ ಮಾಡಕ್ ಕೆಲ್ಸ ಅಲ್ಲ ಅದು
ಹೌದುೌಲೌ
ಈಗ ಒಂದೊಂದು ಒಬ್ಬೊಬ್ರು ಹಚ್ಚಿರ ಮುಖು ಅಂದ್ರ ನಡಿತೈತ್ ಅದು
ಹೌದೌದ ಹೌದು
ಹಾ ಮತ್ತ ಇಲ್ಲಾ ಅಂದ್ರ ಇದ ಆಗ್ತದ ಇದ ರೊಟ್ಟಿದಏನಂತದ ನೀನು ರೊಟ್ಟಿದ್ ಅಂತಿದ್ದಲ್ಲ ಅದು ಅ ಲೇಡೀ ಹಸದೆ ಉತ್ತಮ ನೋಡ ಅಂತ ಅನಿಸತೈತೆ ನನಗ
ಹಾ ಇಲ್ಲಪ್ಪಾ ಅದೆಲ್ಲಿ ಎಡಿಸಸ್ ಹೇಳ್ಬಿಡ್ತೀನಿ ಮತ್ತೆ ಇದು ಮತ್ತತ್ ಯಾವ ರೀತಿ ಎಲ್ಲಾ ತರದ ಮನೆ ಮಾಡ್ತಲ್ಲ ತಿಂಡಿಗಿನ ಮ ಏೇಏ ಮಾಡಬೇಕ ಅದು ಸ್ವಲ್ಪ ಆಾರ ಧಾನ್ಗಳು ಸ್ವಲ್ಪ
ನೋಡ್ರಿ ಆಹ ಫಸ್ಟ್ು ನೀನು ಖಾನಾವಳಿ ಐಟಮ್ ಹೇಳ್ಬೇಕಾದ್ರೆ ಈ ಅಮವಾಸ್ಯ ಹುಣ್ಣಿಮೆ ಅಂತ ಬಂದ್ರೆ ಸ್ೆಷಲ್ ಹೋಳಿಗೆ ಊಟ ಇಡ್ಬೇಕಾಗತತ್ತು ಹೋಳಿಗೆಯಲ್ಲಿ ಏನು ಆ ಹೋಳಿಗೆ ತುಪ್ಪ ಆಹ ಶೆಂಗಾದಂಡ ಪಲ್ ಪಲ್ನ ಮನ ಹೇಳ್ಬೇಕ ಅಂದ್ರೆ ಹ ಹ ಉದುರ್ಬೇಳೆ ಈ ಇದು ಮೆಂತಿಪಲ್ಯ ಮ ಇದು ಬೆಂಡಿಕಾಯಿ ಮ ಬದನೆಕಾಯಿ ಈಗ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಕಷ್ಟವರ್ ಹಚ್ಚಗದ್ ನೋಡ್ಕೇಬಬೇಕಕ್ ನೀನ್
ಹೌದೌದ ಹೌದು
ಕಸ್ಟಮರ್ ಹಚ್ಕೊಂಡ ಅಂದ್ರ ನಿನ್ಗ ಏನ್ ಆಗ್ತದ ಏ ಇಲ್ಲಿ ಪಲ್ಯ ಚಲ ಅದ ಇಲ್ಲಿ ರೈಸ್ ಚಲೋ ಅದ ಇಲ್ಲಿ ಹ ಆ ಹಾ ಊಟನ ಚೊಲೋ ಕೊಡ್ತಾರ ಈ ಹೆಂಗಂದ್ರ ಈಗ ಕೆಲವೊಂದು್ ಕನಾವಳಿಗಳು ಹೆಂಗ ಈ ಪ್ರ ಎ ಅಂದ್ರ ಸುಮಾರು ಒಂದು ಊಟಕ್ಕೆ ಏನದ ಅಂದ್ರ ಎಂಬತ್ ರೂಪಾಯಿ ಅಂದ್ರೆ ನೂರು ರೂಪಾಯಿ ಅದ ನೀನ್ ಏನ್ ಮಾಡ್ಬೇಕು ಒಂದ್ ಹತ್ ರೂಪಾಯಿ ಕಡಿಮೆ ಮಾಡಿದ್ರುನು ಆ ಗ್ರಾಹಕರು ಏನ್ ಮಾಡ್ತಾರ ನಿನ್ನಲ್ಲಿ ಬರ್ತಾರ ಈಗ ರೊಕ್ಕನ ಹೆಚ್ಚಿಗಿದ್ರಏನದ ಕೈ ರುಚನ್ ಮೇನು
ಓ ಕೈರುಚಿ ಮ ಅೆ
ಹ ಕೈ ರುಚಿ ಮೇನಲ್ಲಾ ಆ ಕೈ ರುಚಿ ತಕ್ಕ ನೀನು ಒಂದ್ಕೊಂಡ್ ಹಓದಿದ್ರ ಆ ಒಳ್ಳೆ ಹಾಗಾಗಿ ಸಂಪಾದನೆ ಮಾಡ್ಬದು್ ನೋಡು ಕಖಾನಾವಳಿಿಂದ ಹೇಳ್ಕ
ಇಲ್ಲಲ್ಲ ಅಷ್ಟೇ ಮಾಡ್ಬೇಕು ಸ್ವಲ್ಪ ಗ್ರಾಹಕರಿಗೂ ನಾನು ಸ್ವಲ್ಪ ಹತ್ತಿರವಾಗ್ಬೇಕು ಗ್ರಾಹಕರಿಗೂ ಸ್ವಲ್ ಸರಿಯಗ್ಬೇಕು ಮಾತಾಡೋದು
ಹಾ ಇಲ್ಲ ನಿನ್ ನಡವಳಿಕೆ ಇರ್ತದ ನೀನು ಎಷ್ಟು ಮರ್ಯಾದೆ ಕೊಡ್ತ ನೀನ್ ಹೆಂಗ ಮರ್ಯಾದೆ ತಗೊತಿ ಅವ್ರನ್ನ ಹೆಂಗ ಸ್ವೀಕಾರ ಮಾಡ್ತದೆ ಈ ಒಟ ಶಿಸ್ತಿರ್ಬೇಕ ನೋಡ ಅಲ್ಲಿ ಕಾನಾವಳಿ ಬಂತು ಆ ಆ ಪ್ಲೇಸ್ ಶಿಸ್ತಿರ್ಬೇಕು ಆ ಜಾಗ ಶಿಸ್ತಿರ್ಬೇಕು ಆ ಬಿಲ್ ಕೌಂಟರ್ ಸಿಸ್ಟ್ ಇರ್ಬೇಕು ಮತ್ತ ಆ ಸಪ್ಲೈ ಮಾಡ್ತಕ್ಕಂಂತ ವ್ಯಕ್ತಿ ಅದರದೇ ಆದ ಡ್ರೆಸ್ ಗಳು ಹಾಕಿ ಮಕ್ಕು
ಹೌದ್ ಹೌದು ನೀ ಎಲ್ಲ ಹೇಳ್ತೀರರು ಕರೆಕ್ಟ್ ಇದೆ ಅದೆಲ್ಲ ಮಾಡ್ತಬೇಕಕ್ ಮತ್ತತ್ ಏನ್ ಮಾಡ್ತಯಪ್ಪಾ ಹುಲಿಯಾಳಿಿಗೆ ಒಂದು ಇಬ್ಬ್ರಗ ಇಬ್ರಕ ಮೂವಾರಿಗೆ ರೊಟ್ಟಿ ಮಾಡ್ಲಕ್ ಹೇಳ್ತೀನಿ ಮತ್ತೆ ಒ ಒಂದು ಇಬ್ಬರಿಗೆ ಅಡುಗೆ ಸಹಾಯಿ ಸಿಬ್ಬಂದಿಯಾಗಿ ಒಂದು ಇಬ್ಬ್ರರಿಗೆ ಪುರುಷರಿಗೆ ಹೇಳತೀನಿ
ಹ್ಮ್ ಇಲ್ಲ ನೋಡುವ ಅನುಕೂಲ ಹೆಂಗ್ ಬರ್ತೈತೆ ಹಂಗ ಹಂಗ್ ಮಾಡ್ಕೊಂಡ್ ಹೋಗೋ ಬರ್ತಾ ಬರ್ತ ಗೊತ್ತಾಗತೈತೆ ನಿನ್ಗೆ ಹಿಂಗ ಹಿಂಗ ಅಂದ್ರ ಎಕ್ಸ್ೀರಿಯನ್ಸ್ ಆದಂಗಗೆಿಲ್ಲಾ ಮಂಿ ಅನುಭವ ಆದಂಗಗೆಿಲ್ಲಾ ಇದ್ ಹಿಂಗ ಮಾಡ್ಬೇಕು ಇದಿಂಗ ಮಾಡ್ ಈ ಸ್ಟಾರ್ಟಂಗ್ಲ್ಲ ಬೇಿಕ್ ನಾಲೆಜ್ ಅದ ಅದ್ರ ನಿ ಬೇಸಕ್ ನಾಲೆಜ್ ಏನದ ನೀನು ಅದು ಒಂದು ಈ ಕಾನಾವಳಿ ಮಾಡಗೇಸಿಂದ ನೋಡ್ತದಲ್ಲ ನೀನು ಫಸ್ಟ್ ನಿನಗ್ ಜಡ ಆಗ್ಬಹದು ಆಮೇಲೆ ಏನಾಗಗ್ತ ನಿನ ಹೌದೌದು ಹ ನಾ ಬೇಸಿಕ್ ನಾಲೆಜ್ ತಿಳ್ಕಂದ್ರೆ ಎದಕ್ ಬರಲ್ಲ ಈ ತರ ಮಾಡಿದ್ರೆ ಗೊತ್ತಾಗ್ತದೆ ನಮ್ಗೆ ಇಲ್ಲ
ಹೌದೌದು ಗೊತ್ತ್ತ ಬೇಸ ತಿಳ್ಕೊಂಡ್ರೆ ನಮ್ ಮುಂದ ಗೊತ್ತಾಗ್ತದೆ ಯಾವ ರೀತಿ
ಇಲ್ಲಿ ಇಲ್ಲ ನೀನು ಎಲ್ಲಿ ಪ್ಲೇಸ್ ನೋಡುವ ಪ್ಲೇಸ್ ಸ್ಥಳ ಮಾತ್ರ ಚಛಲೋ ಇರ್ಬೇಕು ಅಲ್ಲಿ ಬಹಳ ಜನ ಇಂತ ತಹಸೀಲ್ ಆಫೀಸ್ ಆಗಲಿ ಇಂತ ಅ ಸರ್ಕಲ್ ಆಗ ಿರಲಿ ಅಂತ ಇಲ್ಲಿ ಚಲೋ ಇಟ್ಟಂದ್ರ ಜನರು ಬಾಳ್ ಬರ್ತಾರೆ ಈಗ ಕೆಲವೊಂದ್ ಸಂತೆ ಗಿಂತ ಇರ್ತೈತೆ ಅಂತಲ್ಲಿ ಬಾಳ್ ಬರ್ತಾರ ಆದಷ್ಟು ಚೊಲೋ ಇಟ್ಕೊಂಡು ನೋಡು ನಾವ್ ಹೇಳಿದನಲ್ಲ ಈ ತರ ಮಾಡಿಬಿಡು
ಹ್ಮ್ ಹ್ಮ ಸರಿ ಸರಿ ಮಾಡ್ದನ್ ತೋಪ ಸ್ವಲ್ಪ ಯಾಕೋ ಇವ್ ಫೋನ್ ಮಾಡ್ತಿದ್ದಾರೆ ನಮ್ಮ ಮನೇಲಿ ನಮ್ಮ ಅಣ್ಣ ಫೋನ್ ಮಾಡ್ತಿದ್ದಾನೆ
ಹ್ಮ್ ಆಯ್ತ ಆಯ್ತು ನಮ್ಗ ನೀ ಅಲ್ಲಿ ಬೇನೆಾಗ ಅದ ಸ್ವಲ್ಪ ಅದು ಸ್ವಲ್ಪ ತೋರ್ಸಂಬತ್ ನೋ
ತೋರ್ಸಂಬ ತೋರ್ರಿಸಂಬ ಅಲ್ಲ ಬನ ಮತ್ತ ಪೇಪ್ರರಿ ಅವರಿಗೆಲ್ಲ ತೋರಿಸ್ ಬಂದಬಟ್ಟು ಆಯ್ತಾ
ಹಾ ಇಲ್ಲ ಅಲ್ಲಿ ಕಿಚನ್ ಬರತ್ ನಾವನ್ ಏನಿಲ್ಲ